ಹೇಳ್ ವಾ ಕೈ ನ ಅತ್ತಗ ಯತಗೋ ತಿರ್ ತಿರ್ಗಸಿ ಉರುಗಿ ನೋಡಕ ಕೂತಿನಿ.
ವಾಸಿನ ಕೈಯೀ.
ಏ ವಾಸಿ ಇಲ್ಲ ಕಣ ಹಾಸ್ಪಿಟ್ಲ್ ಹೋಗಯತೀನಿ. ಅವ್ವ ಅಂತೂ ಮೂರ್ ಗಂಟೆ ಮೇಲ್ ಹೊಗಮ್ಮ ಜನ ಕಮ್ಮಿರ್ತ ತರಂತು ಆ ಅದಕ್ಕೆ ಮೂರ್ ಗಂಟೆ ಟೈಮು ಎರಡುವರೆಗ ಇ ಇನ್ನೇ ಇತ್ತು ಎರಡು ಇಪ್ಪತ್ತೈದು.
ಎರಡು ವರನ.
ಹಾ ಇನ್ನೇನ್ ಎರಡುವರೆ ಆಯ್ತು ಅನವ.
ಹ ಇದು ಏನಪ್ಪಾ ಕೂತಿದ್ದಿ ಕಣ ನಾನುವ.
ಅದು ಮಾತ್ರ ನುಂಗುದ್ರು ವಾಸಿ ಐತಿಲ್ಲ. ಪೇನ್ ಕಿಲ್ಲರ್ ಮಾತ್ರೇನಾ ಆ ಸ್ಪ್ರೇ ಹೊಡ್ದ ಅದಕ್ಕೂ ಕಮ್ಮಿ ಆಗ್ಲಿಲ್ಲ. ಬಿಸನೀರ ಆಕ ತೂಳ್ದಿನಿ ಅದಖೂ ಕಮ್ಮಿ ಆಗಿಲ್ಲ.
ಫಸ್ಟ್ ಹೋಗಿ ಇಂಜೆಕ್ಷನ್ ಮಾಡ್ಸು ಅದ ಕಮ್ಮಿ ಆಂತ ಹಾ.
ಅದು ನೋಡಮಂಗ ಒಂದ್ ಆಸ್ಪಟ್ಲ್ ಹೋಗ ಒಂದ್ ಇಂಜೆಕ್ಷನ್ ಮಾಡಸ್ಬಿಟ್ರ.
ಹ್ಮ್
ಹ್ಮ್ ಯಾವ್ದು ಗೊತ್ತ ಇತಾ ಬಾ ಹೋಗಮ್ಮ ಅಕಸ್ಮಾತ್ ಇಲ್ೋ ಆಸೆ ಇರ್ಲಿಲ್ಲ ಅಂತ ಅಂದ್ರ ಬೇಕಾರಾ. ಬೇರೆ ಕಡೆ ನೋಡಮು ಅಂತ ಅಂತದೆ.
ಒಳ್ಳೆ ಕೆಲಸ ಹೋಗಿ ಫಸ್ಟ್ ತೋರಿಸಸ್ತ ಅನ್ನ. ನಮ್ಮ ಹತ್ಕಮ್ಮಂಗು ಆಸೆ ಅಂತ ಉಪ್ಪನ ಶಕ ಕೊಟ್ಕೊಟ್ಟಿದಾರಂತ.
ಅಂದ್ರೆ ಈಗ ಮೆಡಶನ್ ಅಂತ ಅಂದ್ರೆ ಅವ್ರಗ ಏನಾದ್ರು ಐಟ್ಮೆಂಟ್ ಕೊಟ್ಟಿದಾರ ಸ್ಪ್ರೇ ಕೊಟ್ಟಿದ್ರ ಇಲ್ಲ ಏನಾದ್ರು ಮಾತ್ರೆ
ಏನ ಇಲ್ವಂತ ಒಂದು ಆಯಂಟ್ಮೆಟ್ಟೂ ಕೊಟ್ಟಿಲ್ವಂತ.
ಅವ ಏನು ಕುಡ್ದ ಹೆಂಗ ಸೇರದದು.
ಆ ಅದೇನದುೂ ಉಪ್ಪನ್ ಶಾಖ ಕೊಟ್ಕೊಳ್ಳಿ ಅಂತ ಹೇಳಿದಾರಂತ.
ಹೌದಾ ಹಂಗ್ರ ನಂಗಂಗೂ ಹದ್ನಿ ಕೊಟ್ರ ವಾಸ ಇದದ್ದೀನೋ ಕಣ.
ಅದೇ ಮಾಡ್ಂದನ್ ನಿಂಗ ಬೆಳಿಗ್ಗೆನೆ ಇಳದ್ನಲ.
ಅದು ಈಗ ನನ್ ಹೆಂಗ್ ಮಾಡ್ಲಿ ಈಗ ಸ್ಟಿಕ್ಕರ್ ಅಂಟಸ್ಬಿಡೀನಿ. ಈಗ ನಿಂಗ ಫೋಟೋ ಹೊಡ್ದ ಕಳ್ಸಿದೀನಿ ನೋಡು. ಆತರ ಉಂಟುಸ್ಬಿಟ್ಟನಲ್ಲ ಅದ್ರ ಮೇಲೆ ಮಾಡ್ಬೋದ ಅಂತ ಕೇಳ್ತರರು.
ಗೊತ್ತಿಲ್ಲವಲ್ಲ ನಂಗು ಅದ ಏನು ಇನ್ಫೆಕ್ಷನ್ ಆಗಲ್ಲ ಅಂದ್ರ ಮಾಡೋ ಇಲ್ಲ ಅಂದ್ರೆ ಬೇಡ ಫಸ್ಟ್ ಹೋಗಿ ಡಾಕ್ಟರ್ ತೋರಿಸು.
ಇನ್ಫೆಕ್ಷನ್ ಆದ್ದವ.
ಯಾರು ಗೊತ್ತು ಅದೆಲ್ಲ ಮೆಡಿಸನ್ ಮೆಡಿ ಮೆಡಿಸನ್ ಆಕ್ತಾನೆ ಅದನ್ನ ಮಾಡೋದು. ನೋವ್ ಹೇಳ್ಕೊಳ್ಳಿ ಅಂತ ಹಾಂ ಗೊತ್ತಿಲ್ಲ.
ಉಪ್ಪ ಉುರ್ದ್ಬಿಟ್ಟು ಬಟ್ಟೆಲ್ ಹಾಕ್ಬಿಟ್ಟ ಮೇಲೆ ಹಿಂಗ ಹಿಂಗ ಗೊತ್ತದ.
ಹ್ಮ್ ಒತ್ತದು. ಉಪ್ಪಿನ ಶಾಖ ಕೊೂಡದು ಹ್ಮ್ ಇಲ್ಲ ಏನಾಗಲ್ಲ ಅಂದ್ರ ನವು ಎಳಕತ್ತ ಅಂತಾರಪ್ಪ.
ನೋವೆಲ್ಲ ತಿನ್ಕತಾ ಅನ್ನು.
ಹ್ಮ್ ಇವ್ರು ಪಕ್ಕದ ಮನೆಯವ್ರು ಒಳಿದ್ರು ನಂಗಗೆ ನನ್ನ ತುಟಿ ಎಲ್ಲಾ ಒಡ್ಕತಿತ್ತಲ್ಲಾ.
ಇರ್ಬೇಕು ಕಂಬ್ ಬಿಡು ಸುಮ್ ಸುಮ್ನೆ ಯಾರು ಹೇಳಲ್ಲ ಅದು ವರ್
ಹ್ಮ್ ಹ್ಮ್ ನನ್ಗ ನನ್ ತುಟಿ ಎಲ್ಲ ಒಡಕತಿತ್ತು ಗೊತ್ತಾ ಏಳ್ ತಿನ್ಲ್ ನಿಂಗ ಬಾಯಲ್ಲ ಗಾಯ ಆಯ್ತದ ಅಂತ.
ಗೊತ್ತು ಗೊತ್ತು ಗೊತ್ತು.
ಅವಾಗ ಅವರುಂದಿದ್ರು. ತುಟ್ಟಿದ ಒಂದು ಸ್ವಲ್ಪ ಉಪ್ಪನ ಹುರಿದ್ಬಿಟ್ಟು. ಆ ಉಪ್ಪಿನ ಶಾಖ ಕೊಟ್ಕೋ ಆ ಈಟ್ ಏನಾದಾರರು ಇದ್ರೂ ಎಳ್ಕೊಬಿಡ್ತದೆ ಅಂತ ಹೇಳಿದ್ರು.
ಅಂಗಂತ ಹೇಳಳಿದ್ರ
ಒಂದೆರಡು ಸತಿ ಕೊಟ್ಟೀ ನಾವ್ ಹೆಚ್ಚಗ ಆಗೋದು ಕಣ ಮಾತ್ರ
ಹ್ಮ್,
ಹಾ ಈಟಗೂ ಅದಕುವ
ಹ್ಮ್,
ಕ ಮಡಗದ್ರೂ ನಚ್ಕ ಊದಕೊಬಿಟ್ಟಿತ್ತು ತುಟಿ ಎಲ್ಲ ಹ್ಮ್,
ಆ, ಈ ಹಾಸ್ಪಿಟ್ಲ್ಗು ಹೋಗಿದ್ ಬರತೀನಿ.
ಅದೇ ಹಂಗೆ ಮಾಡು ಏಯ್ಇಲ್ಲಿ ಆರ್ಡರ್ ಮಾಡಿದ್ರು. ಕಕ್ಕಣ ಏನಾದೂ ಪೀನಟ್ ಬಟರು ಮತ್ತು ಮಸರು ಬೇಳ ತಿನ್ನೋದು ನಾವು ಮಾಮೂಲಿ ಫ್ರೈ ಆಗಿರುತ್ತಲ್ಲ ಅದು. ಅದು ಪಿಸ್ ಕೊಟ್ಬಿಟ್ಟು ಬಂದ್ ಕುತ್ಕೊಂಡಿ ಅಪ್ಪು ಬೇರ ನನಗು ಮಾಡ್ಕೊಡು. ಕೊಡು ಒಂದ್ ಬ್ರೆಡ್ ಒಂದು ಪೀನಟ್ ಬಟರ್ ಮಾಡ್ಕೊಡು. ನಾನು ತಿಂತೀನಿ- ನಾನು ತಿಂತೀನಿ ಅಂತ-
ಅಂದ್ರೆ ಹೆಂಗೆ ಮಾಡೋದದನ ಬ್ರೆಡ್
ಈಗ ಬ್ರೆಡ್ ಇರುತ್ತಲ್ವಾ
ಹಾ, ಪೀಸ್ ಬ್ರೆಡ್ ಇಲ್ಲ, ಉಂಡಾ ಬ್ರೆಡ್ ಪೀಸ್ ಬ್ರೆಡ್
ಪೀಸ್ ಬ್ರೆಡ್, ಫೀಸ್ ಬ್ರೆಡ್
ಹಾ, ಹಾ
ಅದನ್ನಾ ಎಣ್ಣಲ್ಲಿ ಅಥವಾ ತುಪ್ಪದಲ್ಲಿಫ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಹ್ಮ್, ರೋಷ್ಟ ಮಾಡ್ಕೊಂಡು ಅದಕ್ ಪೀನಟ್ ಬಟರ್ ಅದಲ್ಲ ಅದನ್ನ ಎತ್ತ ಅತ್ತ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ ಸವ್ರಬುಟ್ಟು ಅದ್ರ ಮೇಲೆ ಇನ್ನೊಂದು ಎರಡು ಕಡೆ ಎಲ್ಲ ಮದ್ದಿಕ್ ಮತ್ತ- ಅತ್ರ
ಅಂದ್ರೆ ಎರಡು ಪೀಸ್ ಬ್ರೆಡ್
ಎರಡು ಪೀಸ್ -ಎರಡು ಪೀಸ್ ಬ್ರೆಡ್ ಆದರೆೆ ಟೇಸ್ಟ್ ಚೆನ್ನಾಗಿರ್ತದ. ಹಂಗೆ ಮಾಡ್ಬೋದು ಈಗ ಒಂದು- ಪೀಸ್ ಮೇಲೆ ಒಂದಚೂರು ಪೀನಟ್ ಬಟರ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟು ಹಾಕೊಂಡು ತಿಂದ್ರೆ ಚೆನ್ನಾಗಿರ್ತದ.
ಹಾ,
ಇಲ್ಲ ನಾನು ಒಂದೇ ಬ್ರೆಡ್ಗೆ ಹಾಕ್ತೀನಂದ್ರೆ ಒಂದೇ ಬ್ರೆಡ್ಗೆ ಎಲ್ಲ ಚೆ ಚೆನ್ನಾಗಿ ಸೋರ್ಬಿಟ್ಟು ಪೀನಟ್ ಬಟರ್ನ ಕೊಡ ಹಂಗೆ ತಿನ್ಬೋದು ಅದು ಚೆನ್ನಾಗಿರ್ತದೆ.
ಹಂಗ
ಹ್ಞೂ ಕೈಗಳು ಮಾಡಿಕೊಡ್ತೀನಿ ರಿ
ಹ್ಮ್
ಅವತ್ತು ಬ್ರೆಡ್ ಏನದು ಬ್ರೆಡ್ ಕೀರು
ಹ್ಮ್,
ಅದ್ ಮಾಡಿದ್ರರು ಅಂತ ವರ್ಕಿ ಪಾಯಸ- ವರ್ಕಿ ಪಾಯಸ, ವರ್ಕಿ ಪಾಯಸ
ವರ್ತಿ ಪೈಸ
ಗೊತ್ತಿಲ್ವಾ ನಿಂಗಾ
ಓ ನಮ್ಗ್ ಗೊತ್ತಿಲ್ಲಕ್ಕವ ಅವಲ್ಲಾ ಹಾಲ್ಗೀರ್ಬಿಡ್ ಗೊತ್ತು. ನಮ್ ಹೂವ ಮಾಡ ಅಕ್ಕಿ ಪಾಯಸ ಗೊತ್ತು ನಂಗ ಅಷ್ಟೇ. ಹ
ಅಕ್ಕಿಆದಲ್ಲ ಅದೆಲ್ಲ ಪುಡಿ ಮಾಡ್ಕೊಳ್ಳೋದು.
ಮಿಕ್ಸಿಲೆ
ಹಾ, ಮಿಕ್ಸಿ ರಿ
ಹಾ
ಚೆನ್ನಾಗಿ ಪುಡಿ ಮಾಡ್ಬಿಟ್ಟು.
ಹ್ಮ್
ಹ ಹ ಇದು ಏನಪ್ಪಾ ಹಾಲು ಫಸ್ಟ್ ಹಾಲು ಕಾಯಸ್ಕೋಬೇಕು ಚೆನ್ನಾಗ್ ಮಳ್ಳುಸ್ಕೋಬೇಕು ಹಾಲ.
ಹ್ಮ್
ಹಾಲು ಮಾಳ್ಳ್ಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಸಕ್ರೆ ಸ್ವೀಟ್ಗೆ ಎಷ್ಟು ಬೇಕೋ ಸಕ್ಕ್ರ ಹಾಕ್ಕೊಳದು.
ಹ್ಮ್
ಹಾಕೊಂಡು ಈ ಇದ್ಮ ಏನಪ್ಪಾ ವರ್ಕಿ ರುಬ್ಬಿಟ್ಕಂಡಿರ್ತೀವಲ್ಲಾ
ಹ್ಮ್
ಅದನ್ನೊಂಚೂರ್ ಡ್ರೈ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಾಕೊಳ್ಳೋದು. ಎಲ್ಲಿಗೆ ಹಾಲು ಮಳ್ಳ್ತಿರ್ತದಲ್ಲ ಅದಕ್ಕೆ ಇದ್ರ ಗೋಡಂಬಿ ದ್ರಾಕ್ಷೆ ಹಾಕ್ ಬೊದು ಇಲ್ಲಾ ಅಂದ್ರ ಇಲ್ಲ ವರ್ಕಿ ಹಾಕಳೋದು. ಇದಕ್ಕ ಮೈನು ಟೇಸ್ಟ್ ಅಂದ್ರ ಕೋವಾ ಸಪ್ಪೆ ಕೋವ ಗೊತ್ತದಲ್ಲ.
ಕೋವ ಅಂದ್ರೇನಾ?
ಕೋವಾ ಅಯ್ಯೋ ಭಗವಂತಾ ಹಾಲ್ಲಿ ಮಾಡ್ತಾರಲ್ಲವ ಕೋವಾ.
ಗು ನಂಗೆನು ಗೊತ್ತಿಲ್ಲ.
ಏ ನಿಂಗ ವಯ್ಸೂಲ್ ಮಾಡ್ಕೊಂಡಿದೀ ನೋಡ್ ಮಾರ್ತ್ಬಿಟ್ಟಿದೆ.
ನೀನ್ ಮಾಡ್ಕೊಟ್ಟಿದ್ದೆ ನಾನ್ ತಿಂದಿರ್ತೀನಿ ಆದ್ರ ಗೊತ್ತಿಲ್ಲ ನಂಗಷ್ಟೇ.
ಹಲುನ್ ಪೌಡ್ರಲ್ಲಿ ಕೋವಾ ಮಾಡಿದಿ ಗೊತ್ತಾ ನಾನು.
ಒಂದು ಎರಡು ಹಾಲೂನ್ ಪೌಡ್ರು ಅಂಗನ್ವಾಡಿಲಿ ಕೊಡೋದ್ರಲ್ಲಿ ಮಾಡಿದ್ದೇ ನೀನು ಗೊತ್ತು ಅದ್ ಟೇಸ್ಟ್ ಸಾಕತ್ತಾಗಿತ್ತು. ಬಿಡು ಸ್ವೀಟು.
ಹ್ಞೂ ಅದೇ ಕೋವಾ ಕೋವಾ ಅಂದ್ರೆ.
ಹಾ
ಅದನ್ನ್ ಹಾಕ್ಬಿಟ್ರೆ ಟೇಸ್ಟ್ ಅದೇ ಮೈನ್ ಟೇಸ್ಟ್ ಕೊಡೋದೆೇ ಅದು ಇದ್ಕೆ.
ಹಾ
ಸೋಮಣಂಗ್ ಇಷ್ಟ ಅನ್ಬಿಟ್ಟು ಮಾಡಿದೆ ಅಂತಂದ್ರು ಅದಕ್ಕೆ ನಾನು ಮಾಡೋವ ತ ಪ್ಲ್ಯಾನ್ ಹಾಕೊಂಡಿದ್ದಿ ಮಾರ್ತ್ಬಿಟಿ ನಿಂಗೆ ಯೋಳ್ಕೊಡ್ತಾವ್ನಿ. ಹ್ಮ್ ಹ್ಮ್ ಇನ್ನೇನು ಮಾಯಮ ಸಮಚರಾ?
ಇನ್ನೇನು ಹೇಳವ ಇನ್ನೇನ್ ಸಮಾಚಾರ?
ಈಗ ಸಂದ್ಗಡ್ಗ ಮಾಡ್ಬೇಕಾ?
ಸಾಯಂಕಾಲಕ್ಕ ಏನ್ ಮಾಡ್ಬೇಕು ಕಣ ಪಸ್ಟ್ ನನ್ ಹೋಗ ಹಾಸ್ಪಿಟ್ಲ್ಗ್ ತೋರ್ಸ್ಕೊ ಬರ್ಬೇಕು.
ಫಸ್ಟ್ ಮಾಡೋ ಕೆಲ್ಸ್ವ ಹಾಸ್ಪತ್ರಿಗ್ ತೋರ್ಸ್ಕಬಾ.
ಹ್ಮ್ ಹ್ಮ್
ಹ್ಮ್ ಅಣ್ಣಯ್ಯ ಬಂದಿತ್ತಾ ಊಟ್ಕ?
ಹ್ಮ್ ಊಟಕ್ಕ್ ಬಂದಿದ್ನಲ್ಲವ.
ಹ್ಮ್ ಅವ ತೇಜು ಏನ್ ಮಾಡ್ಸಿದನು?
ಅವ್ರಾ ಎಲ್ಲಾ ಒಂದ್ ಗ್ರೂಪು.
ಓ ಎಲ್ಲ ಒಂದ್
ಎಲ್ಲ ಎಲ್ಲ ಒಂದ್ ಗ್ರೂಪ್ ಸೇರ್ಕಂಡಾರ ಒಂದ್ ಗ್ರೂಪು ಎಲ್ಲಾ.
ತೀಟೆ ಮಾಡ್ದೆದ್ರಿ ಸಾಕು ಎಲ್ಲಾರ ಆತಗ ಆಟಾಡ್ಕ ಬರ್ಲಿ ತೀಟೆ ಮಾಡ್ದೇದ್ರೆ ಸಾಕು.
ಅದೂ ಹುಟ್ಟು ಗುಣ ಅದು ಹೋಗಲ್ಲ ಅಷ್ಟೇ.
ಏನೋ ನೀನೆ ಇಂಗ್ ಅಂದಬಿಟ್ಟೆಲ್ಲ.
ಇನ್ನೇನವ ಇರದೇ ಕಣ ಹೇಳ್
ಅಯ್ಯೋ ಕತೆಕವಾ.
ನಾನು ಎಲ್ಲ ತಮ್ಮೂ ಅದೇ ಕತೆೆ ಅದೇ ಕಂಪ್ಲೇಂಟ್ ಏನ್ ಮಾಡೋದು.
ಎಲ್ಲೋದ್ರು ನಮಗೂ ಇದೇ ಕಥ ಐಕ ಎಷ್ಟೇ ಇದಾದೃವ್ವಾ ನೀನ್ ಹಂಗಂತಿದೆ. ನಮ್ ಗಂಡ ಅಷ್ಟ್ ಮಟ್ಗದ ಕಂಪ್ಲೇಂಟ್ ಹೇಳದ್ರಲ್ಲಿ ಮಾತ್ರ ಯಾರು ಕಮ್ಮಿ ಇಲ್ಲ.
ನಾನ್ ಅದೇ ಹೇಳ್ತಿರದು ಅವ್ನ್ ಗಲಾಟೆ ಮಾಡೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಇದ್ ಮಾಡ್
ಆದ್ರ ಅವ್ನ್ನ ಕೆಟ್ಟವ್ ಅನ್ನದನೇ ಇದ ಬಿಂಬಿಸ್ತಾರ ಹೊರ್ತ ಆವನ್ನ ಒಳ್ಳೆ ಮನುಷ್ಯ ಏನ್ಸಲ್ಲ.
ಅನ್ನವ್ರೇನ ಅಂದ್ರ ಅವರು ಇರೋದ ಹಂಗ್ ಗ ಅವ್ರ ಗುಣಗಳ ತಕ್ಕನಂಗೆ ಮಾತಾಡ್ತರ್ ಬಿಡು ಅವರು ಯಾವ್ ತರ ಇದ್ದಾರೆ ಅವ್ರ ಬುದ್ ದ್ದಿ ಆ ತರ ಮಾತಾಡ್ತಾರೆ.
ಮೊನ್ನೆ ಆಟಾಡ್ತಿದ್ದಾ ನೆನ ಪಕ್ಕದ್ಮನ್ನೆ ಹುಡುಗನ್ ಜೊತೆ ಅದೇ ಅಲ್ಲೊಂದು ಗಂಡದ್ದಲ್ಲ ಕೆಲಸ ಮಾಡಕ್ಕೆ ಹೋಗೋಲ್ಲ ಮನೆಲೆ ಅವ್ನ ಆದ್ಮ
ಹ್ಮ್
ಅ ಗಂಡ್ ಜೊತೆ ಆಟ ಆಡ್ತಿದೆ ಕಾಸ್ ಕಸ್ ಕಟ್ಟು ಆಟಡವೂ ಕಾಸ್ ಇಸ್ಕೊಬೋವು ನಿಮ್ಮ ಮನೆಲಿ ಅಂದ
ಹ್ಮ್
ಅದಕ್ಕೆ ನಾನ್ ಅಂದೆ ಅಥರ ಎಲ್ಲಾ ಆಟಡ್ಬಾರ್ದು ಅಪು ಅದು ಕೆಟ್ಟದು. ಆಡಂಗಿದ್ರ ಆಟಾಡ ಮಾಮೂಲಿ. ನೀ ಕಾಸ ಕೀಸ್ಕಟ್ಟ ಆಟ ಆಡಬೇಡ ಅಂತದ್ದು ಜೋರಾಗಿ ಆ ಹುಡುಗನ ಕೇಳಸ ಸಂಂಗಗೆ ಅಂದ.
ಹ್ಮ್
ಮತ್ತ ಅದು ಒಳ್ಳೇದ ಆದು ಮಯಮ್ಮ. ಹ್ಮ ಒಳ್ಳೆ ಬುದ್ಧಿ ಕಲ್ಸ್ರ್ರ ಹೂ ಕಣಕ್ ಒಳ್ಳೇದು ಅಂತ ಅನ್ಬೋದವ್ವ. ನೀನ್ ಕೆ ಕೆಟ್ ಬುದ್ದಿ ಕಳ್ಕೋನೇಕೆಳು ಕೆಟ್ಟ್ ಬುದ್ದಿ ಹೇಳ್ಕೊಡ್ತಿನಿ ಅಂದ್ರ
ನೋಡು ಅಂದಬಿಡ್ಬಾರದ ಅಲ್ಲೇ ಮಕ್ಳಗ ಆತರ ಎಲ್ಲಾ ಬುದ್ಧಿ ಎಲ್ಲ ಇದ್ನು ಹ್ಮ್.
ಕೇಳಳ್ಸ್ಕಳ ಜೋರ ಏನ್ ಕಾಸ್ ಕೀಸ್ ಕಟ್ಕ ಆಡಂಗಿದ್ರ ಏನ್ ಆಟಕ್ಕೆ ಹೋಗ್ಬೇಡ ಮನೆಲಿರು ನೀನು ಯಾ ಏನು ಏನು ಕಲ್ತಿರೋ ಬುದ್ಧಿ ನೀನು ಕೆಟ್ಟ್ದು ಅದೆಲ್ಲ ಹಾಡಬಾರ್ದು ಅಂದೆ.
ಹ್ಮ್
ಆಮೇಲೆ ಕುತ್ಕೊಂಡು ಕ್ಯರಮ್ ಬೋರ್ಡ್ ಆಟಾಡ್ಕೊಬಂದೋ ಹ್ಮ ಹಾಗಧಿ
ಹ್ಮ್ ಸರಿ
ಹ ಆವ್ವಮ್ಮ ನೋಡದ್ರೆ ಅಯ್ಯೋ ಬ್ಯಾಟ್ ಮೂರ್ದಕ ಬುಟಿದ ಕಣೋ ಅ ಶ್ವೇತಾ
ಹ್ಮ್
ಹಾ ಏನ ಬ್ಯಾಟ್ಗೇನೋ ಜಗಳಾಡ್ತವನೆ ನಿನ್ ಮಗ ಅಂತಂದು ನನಗೆ ಗಾಬರಿ ಆಗ್ಬಿಟ್ಟೆ ಟ್ಟು ಅಲ್ಲಿಗೆ ಹೋಗಿ ನೋಡಿಕೊಂಡು
ಅವನ್ ನಿಜವಾಗ್ಲೂ ಜಗಳ ಆಡ ಅಂತವ್ ನ ಅವನು ಅವನು ಜಗಳಾ ಆಡಕಾದ್ರು ಬಂದದ್ ಅವನಿಗೆ
ಆಟ ಆಡ್ತಾ ಇದ್ದಾಗ ಗಂಡು ನಂಗೆ ನೋಡ್ಬುಟ್ಟು ಹೊಟ್ಟೆ ಹರಿದೋಯ್ತು ನೀವು ಅಮ್ಮ ಯಾಕ ಹಿಂಗೆ ಅಂದ ಅಂತ..
ಎಲ್ಲ ತಂಗೂ ಇದೇ ಪ್ರಾಬ್ಲಮ್ ಅಲ್ಲವಾ?
ನೋಡು ಒಳ್ಳೆ ಮಕ್ಕಳನ ಒಳ್ಳೆ ತರ ಬತ್ಕೋಕು ಬಿಡಲ್ವಲ್ಲ ಜನಗಳು..
ಹಂಗೆ ಎಲ್ಲರೂ ಒಂದೇ ತರ ಅಂತ ತಿಳ್ಕೊಬಿಡ್ತಾರ ಅಷ್ಟೇ.
ಹ್ಞ ಏನು ಮಾಡೋದು?
ನಮ್ ತೇಜು ದೆ ಎಲ್ಲಾಡೆನ ಕಂಪ್ಲೇಂಟ್ ಏನ್ ಮಾಡದು ಹಾ
ಈ ಒಂದೊಂದ್ ಕಡೆ ಒಂದೊಂದ ತರ ಕಣ ಅಲ್ಲಿ ಅವಕ್ಕ ಲಕ್ಷ್ಮಿ ಅಕ್ಕ ಅಂತ ಕೊಳೆಗಾಲ್ದಲ್ಲಿ ಅವ ಅಕ್ಕನ ಮಕ್ಳು ತಪ್ಪು ಮಾಡದ್ರು ಆ ಮಕ್ಳ ಸರಿ ಸರಿ ಮಾಡಿದ್ರರು ಆ ಮಕ್ಕಳು ಸರಿ ಆ ಥರಾ ಈಗ ಹ್ಮ್ ಈಗ ಹೊಡೆದ್ ಬಿಟ್ಟಿದ್ರೆ ಈಗ ನಾವ ಈಗ ನಾವ ನಮಪ್ಪಗೆ ಒಡದ ಅನ್ಕವ ಏನಾರರು ಒಡೆದ್ ಬಿಟ್ಟು ಇವೇನಾರರು ಬೋದ್ಬ ಬಿಟ್ರೆ ಏನ್ ಮಾಡರ್ತವ ನನ್ನ ಮಗನ್ ಯಾಕೆ ಬಯ್ದ ನೀನು ನನ್ಕ ಬಂದ ಮನ ನಮ್ಮನ ತಕ ಬಂದ್ ಜಗಳಾಡಕ್ ಶುರು ಮಾಡ್ಕೋಬಿಡ್ತಲ್ಲ
ನೋಡು
ಆತರ ಜನಗಳು ಅವರ ಕಣ ಹ್ಮ್
ಅವ್ರ ಯಾಕಿಲ್ಲ ಈಗ ಒಳ್ಳೆಯವ್ರವ್ರ ಅಂದ್ಮೇಲೆ ಕೆಟ್ಟವರು ಅವ್ರ
ಹ್ಮ್ ತಪ್ಪು ಮಾಡಿದ್ರು ನನ್ ಮಗ ತಪ್ಪು ಮಾಡಿಲ್ಲ ಅಂತ ಸಾಧಸರ ಅವರು ಅವ್ರ
ಹ್ಮ್ ಮಾಡಿದ್ರುನು ಮಾಡಿಲ್ಲಾ ಅಂತ ಸಾಧಿಸ್ತಾರೆ ಯಾಕ್
ಹ್ಮ್ ನನ್ ನನ್ ಮಗ ಎ ತಪ್ಪ ಮಾಡ್ಬಿಟನಂತ ನಾವ ಯೋಚನೆ ಮಾಡದ್ರ ಅವನ್ ತಪ್ಪು ಮಾಡನಂತ ಮತ್ತ ಪ್ರೂವ್ ಮಾಡೋ್ರ ಕೆಲವು ಜನವ್ರ ಏನ್ ಮಾಡದು
ಹಂಗೆ
ಹಿಂಗೆ ಪ್ರಪಂಚ ನಡಿತಿರೋದು ಹಿಂಗವಾ
ಏನ ಬೆರಳು ಐದ್ ಬೆರಳು ಒಂದೇ ಸಮ ಇದ್ದದ ಬಿಡು
ಹ್ಞೂ ಅಷ್ಟೇ ನನ್ಕ ಹಾಂ ಸರಿ ಕವಾ ನಾನು ಹೊಯ್ತೀನಿ
ಸರಿ ಸರಿ ಆಯ್ತು
ಹ್ಞೂ ಆಯಿತು
ಹ್ಮ್ ಹೌದು